ದು
ಹಲೋ
ಹ್ಮ್ ಏನ್ ಮಾಡ್ತಾ ಇದೀರಾ
ಸುಮನೆ ಕೂತಿದ್ದೀನಿ ನೀವು
ನಾ ಹವು ಸುಮ್ನೆ ಕುಂತಿದ್ದೀರಿ
ಏನ್ ದೊಡ್ ಮಂದಿ ನೆನ್ಸ್ಕೊಂಡ್ ಬಿಟ್ಟಿದ್ದೀರಾ
ಅದು ತಾವಂತೂ ಮಾಡೋದೇ ಇಲ್ಲ ನೀವಂತೂ ಬಹ ಳ ಕೆಲ್ಸದಲ್ಲಿ ತಳ್ಕೊಳ್ತರ ಮಾಡೋದೇ ಎಲ್ಲ ನೀವು ಕರೆ
ನಾವವು ಹೇಳ್ಬೇಕದನ್ನ ನೀವೆಲ್ಲಾ
ನಾವ್ ಹೇಳ್ಬೇಕಾಗಿದಪ್ಪಾ
ಸುಮ್ಮನೆ ಇರಿ ಎಲ್ಲಿ ಮಾಡ್ತೀರಾ ಬರೀ ಆ ಕೆಲ್ಸ ಈ ಕೆಲ್ಸ
ನೋಡಿ ಈಗ್ಲೂ ತಾನೆ ನಾನು ಮಾಡಿದ್ದೀನಿ ಹ್ಮ್ ನೀವು ನಿಮಗಾದ್ ನೆನ್ಪು ಬಂದ್ರಿ ನೀವು ಮಾಡ್ತೀರ
ಮಾಡ್ತೀವಿ ಇನಕ್ ಮಾಡಲ್ಲ ಹ್ಮ ಆಡ್ತಾನೆ ಇರ್ತೀವಿ ನಾವೇ ಮೇಲೆ ಬಿದ್ದ ಮಾಡದು
ಹಗೆೆ
ಹ್ಮ್. ನಿಮ್ಗಂತ ನೆನಪಿರಲ್ಲಲ್ಲ ಏನಕ್ ನಂಬಲ್ಲ
ನಾಕ ಅಂದ್ರೆ ನಾವೇ ತನ್ ಮಾಡೋ ನಾನ್ ಹೇಬ
ಪ್ರತಿ ದಿನ ನಾನೇ ಮಾಡ್ತೀನಿ ಪ್ರತಿ ದಿನ ನಾನೇ ಮಾಡ್ತೀನಿ
ನೀನ್ ನ್ ಮಾಡ್ತೀರ ಪ್ರತಿದಿನ ನಾವ ಹ್ಮ್ ನೀವು ಕೆಳಸದಲ್ಲಿ ಕಾರ್ಯನತವಾಗಿರ್ತೀರಾ
ಹಓ ಹಂಗೆ
ಹ್ಮ್ ಹ್ಮ್
ಏಏನುೂ ಇಲ್ಲ ನೀವು ಇರ್ತೀರಾ ಅಂತ ಹೇಳಿ
ಹ ಹ್ಮ ಆಯ್ತು ಬಿಡಿ ನೀವು ದೇವ್ದಲ್ಲ ನೋಡ್ತೀರಾ ಹಾ
ಜಾತ್ರೆನಾ ನಮ್ಮ ಊರಲ್ಲಿ
ಹೆಂಗ್ ಮಾಡ್ತಾರೆ ಹೇಳಿ ಅಂದ್ರೆ ಅಲ್ಲ ಪ್ಪಾ ಇದು ಇವಾಗ ತೇರ್ ಎಳಿತಾರಲ್ವಾ.
ಹು.
ಹು ಅಲ್ಲಿ ಇದು ಪ್ಚ್ ಅಂದ್ರೆ ಅ ಬಾಳೆ. ಅ ಬಾಳೆನ್ ಮೇಲೆ ಹು
ನಮ್ಮ ಊರಲ್ಲಿ ಜನಾ ತೇರು ಹಳಿತಾರಲ್ವಾ ಎಲ್ಲರೂ. ಹಾ ಉದ್ದಗೆ ಇರುವ ಹಗ್ಗವನ್ನು ಅದು ತೇರಿಗೆ ಕಟ್ಟಿ.
ಹು
ಎಲ್ಲಾರು ಎಳೀತಾ ಇರ್ತಾರೆ. ಹ್ಹು ಇವಾಗ ದ್ಯೆ ತೇರ್ನ ನೋಡಕ ಬಂದಿರ್ತಾರಲ್ವಾ. ಅವ್ರ ಏನ ಮಾಡ್ತಾರೆ ಒಂದ ಎಲೆಯಲ್ಲಿ ಬಾಳೆನ್ನ ಸುತ್ತಿ. ಹಾ ತೇರಿಗೆ ವಗಿತಾರೆ.
ಹು ಹು.
ಹು
ಯಾರ ನಿ ಇಲ್ಲಿ ಯಾಕ್ ಬಂದಿ.
ಅದು ಇ ನಮಗೆ ನಾವು ಏನ ಅನ್. ಕೊಂಡು ಹಾ ಅದು ಕರೆಕ್ಟ್ ಆಗಿ ಹೊಸ್ತರೆ.
ಹು.
ನಾವ್ ಅನ್ಕೊಂಡಿದ್ದು ನೆರವೆರುತ್ತೆ.
ಅಂದ್ರೆ ಸರಿಯಾಗಿ ಎಸಿಬೇಕಾ ಅದು ತಾಕಿದ್ರೇನೆ ಅದಾಗುತ್ತಾ.
ತೇರಿಗ ತಾಕಿದ್ರೆ ಸಾಕು.
ಹೌದಾ ಅಂದ್ರೆ ನನ್ ಯಾವತ್ತು ಹಂಗೆ ಎಸ್ತೀದಿಲ್ಲಾ ಹೋಗೇಲ್ಲಾ ನನ್ ಹೋಗ್ಬೇಕಾದ್ದೈತೆ. ಇದ್ದುವರ್ಗೂ ಒಂದು ಜಾತ್ರೆಗು ಹೋಗಿಲ್ಲ ನಾನ್ ಅದ ಹೆಂಗೆತ್ತು.
ನಮ್ಮ್ಊರಲ್ಲಿ ಬಿಡೋಣ.
ನಿಜ್ಜವಾಗ್ಲು ನಮ್ಮೂರಲ್ಲೂ ಹೋಗಿಲ್ಲಾ ನಾನು ಅಂದ್ರೆ ಒಂದ್ಸಲಾ ಹೋಗಿದ್ದೆ.
ವರ್ಷಾ ವರ್ಷಾ
ಒಂದೇ ಸತೆ ಹೋಗಿದ್ದೆ ಅದು ನಮ್ಮ ತಮ್ಮ ಕರ್ಕೊಂಡ ಹೋಗಿದ್ದಾ. ಅವಾಗೆಲ್ಲಾ ಮುಗ್ದೋಗ್ಬಿಟ್ಟಿತ್ತು ಎಲ್ಲಾ ಮುಗ್ದಿತ್ತು ಲಾಸ್ಟ್ ಅಲ್ಲಿ. ಸುಮ್ನೆ ನಮ್ಮ ಸ್ನೇಹಿತೆಗೋಸ್ಕರಾ ಹೋಗಿದ್ದೆ. ಅದೇ ಸ್ನೇಹಿತೆ ಕರ್ದಿಲ್ಲ ಅಂತ ಹೋಗಿದ್ದೆ ಅಷ್ಟೇ.
ನೀವು ನೀವು ಸಂಜೆನೇ ಹೋದ್ರೆ.
ಯಾಕ್ ಬೈದೆ.
ಹು ಗುಡಿಯಲ್ಲಿ ಪೂಜೆ ಮಾಡ್ಬಹುದು ತೇರು ಎಳೆದು ನೋಡ್ಬಹುದು.
ಹು.
ಎಲ್ಲ ಮಾಡ್ಬೋದು ನೀವು ಎಲ್ಲ ತೆ ತೇರ್ ಏಳಿದು ಜನಾ ಎಲ್ಲ ಅವ್ರ ಅವ್ರ ಮನೆಗ ಹೋಗ್ತಿರ್ತಾರೆ ಅವಾಗ ಬಂದ್ರ ಹೇಗೆ.
ಎಲಡ್ರು ಹೋಗ್ಬಿಟ್ಟಿದ್ರು ಅವತ್ತಂತೂ ಯಾರು ಇದಿಲ್ಲಾ. ಅವನು ಒಳಗಡೆನೂ ಕರ್ಕೊಂಡ ಹೋಗಿಲ್ಲಾ ಅಲ್ಲೇ ನಿಲ್ಲಿಸ ಬಿಟ್ಟು ನನ್. ಸ್ನೇಹಿತ ಹತ್ರ ಮಾತಾಡಿಸ್ದೆ ಅವ್ಳ ಅವಳ ಪಾಡಗ್ ಹೋದ್ಲು ನಾನ್ ನನ್ನ ಪಾಡಿಗೆ ಬಂದೆ.
ಹು ಪ್ಚ್ ಅಂದ್ರೆ ನೀವು ಗುಡಿಗ ಬಂದಕ್ಕು ಸಾರ್ಥಕಾನೇ ಇಲ್ಲಾ.
ಹು ಏನೊ ಅವಳ್ನ ನೋಡಂಗ ನೋಡಂಗಿ ನೋಡಕ್ ಹೋದಂಗ ಐತೆ ಅಷ್ಟೇ. ಇಲ್ಲಾ ಇನ್ನೊಂದ್ಸತಿ ಪಕ್ಕಾ ಬಂದೇ ಬರ್ತೇನಿ.
ಹಾ ನೋಡೋನಾ ನಿಮ್ಮ ಮನೇಲ್ಲಿ ಕರ್ಕೊಬರದಲ್ಲಾ ಅದೊಂದು.
ನಮ್ಮಪ್ಪಾಗ ಹೇಳಿದ್ರೆ ನಮ್ಮ ಅಪ್ಪ ಹಿಲ್ಲ ನಿಮ್ಮ ತಮ್ಮನ್ ಕರ್ಕೊಂಡ್ ಹೋಗಮ್ಮ ಅಂತ ಹೇಳ್ತಾರೆ ನಾನು ಅವನ್ನ ಕೇಳ್ತೀನಿ ಹ್ಮ ನಾನು ಅವನ್ನ ಕೇಳ್ತೀನಿ ಅವನು ಹೂ ಯೇ ಇಲ್ಲ ನಾನ್ ಹೋಗಲ್ಲ ನಾನ್ ನನ್ ಫ್ರೆಂಡ್ಸ್ ಬರ್ತಾರೆ ನಾನ್ ಹೋಗ್ಬೇಕು ಅಂತೇಳ್ಬಿಟ್ಟು್ನು ಅವ ಅವಸ್ರ್ ಸ್ನೇಹಿತರ ಜೊತೆ ಹೋಗ್ಬಿಡ್ತಾನೆ ಅಂದ್ರೆ ಅವ್ರ ಸ್ನೇಹತ್ರರು ಬರ್ರಲ್ಲ ಇವಾಗ ನನ್ನ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟ ಅವ್ನು ಬೇಡ ಅಂದ ಬಿಡ್ತಾನೆ ನಾನ್ ಕೋಪ ಮಾಡ್ಕೊಂಡ್ ಕುತ್ಕೊಂಡ್ ಬಿಡ್ತೀನಿ ಆಮೇಲೆ ನಮ್ಮಪ್ಪಾ ಅಹ ಇಲ್ಲಿ ಅಮ್ಮ ಬಾ ಒಗಣ ಅಂತ ಹೇಳ್ಬಿಟ್ಟು ಅಂತಾರೆ
ಹ್ಮ ಹ್ಮ್
ಹ್ಮ ಮತ್ತೆ ನಂಗೆ ಆಮೇಲೆ ಇಂಟ್ರೆಸ್ಟ್ ಅಂದ್ರೆ ಆಸಕ್ತಿ ಇರಲ್ಲ
ಹ ಹ್ಮ್ ಹ್ಮ್ ನಮಗ ಏನಲ್ ನೋಡ್ರಿ ನಾವ್ ಏನ್ ಮಾಡ್ತೀವಿ ಗೊತ್ತಾ ನಮಗ್ ಗುಡಗ್ ಹೋಗೋಣ ಅನ್ಸತ್ತ ಸ್ನಾನ ಮಾಡ್ತೀನಿ ಹೊ ಹಾ ಹೊಸಾದ ಬಟ್ಟೆ ಧರಿಸಿ ನಮ್ಮ್ ಸ್ನೇಹಿತರ ಹತ್ರ ಹೊರಟೇ ಹೋದ್ ಹಟ್ಟ ಹೋಗ್ಬಿಡ್ತೇನಿ ಗುಡಿಗೆ
ಹ್ಮ್ ಹ್ಮ ಅಲ್ಲಿ ಬಳೆ
ಹಾ ಎಲ್ಲ ಇರುತ್ತೆ
ನಂಗಲ್ ಇಸ್ಕೋಬೇಕು ಅಂತ ತುಂಬಾ ಆಸೆ ಯಾವಾಗಡ ಇರುತ್ತೋ ಏನು
ಹಂಗ
ನೀಚ ಹ್ಮ್ ಎಷ್ಟ ಆಸೆ ಗೊತ್ತಾ ಏನು ಚಿಕ್ಕ ಚಿಕ್ಕ ಆಸೆ ಅವನೂ ತೀರಲ್ಲ ನನ್ಗೆ
ನನ್ ಹೇಸ್ತಿನಿ ಬಿಡಿ ಹ್ಮ್ ಹ್ಮ್ ಬರ್ತೀರಲ್ವಾ ಜಾತ್ರೆಗೆ
ಯಾವತಿದೆ
ಹ ನನ್ಗೂ ಗೊತ್ತಿಲ್ಲ ನಿಮ್ಮವರಲ್ಲಿ ನಡೆದ್ರೆ ಹೋಗೋಣ ಅಂತ
ಹ್ಮ್ ಇಲ್ಲಿ ಇಲ್ಲೆಲ್ಲ ನಡಿ
ಅಂದ್ರೆ ಅಲ್ಲಿ ಇ ಅಲ್ವಾ
ಹ್ಮ
ಹಾ ಹ್ಮ್ ಹ್ಮ್ಮ ಮತ್ತೆ ಏನ್ ಸಂಚಾರಗಳು ಏನ್ ಮಾಡ್ತಾದೀರಾ
ಸುಮ್ಮೆ ಇದೀನ್ ಏನ್ ಮಾಡೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಯ್ತು ನಿಮ್ದು
ನಮ್ದು ಆಯ್ತು
ಹ್ಮ್
ಹ್ಮ್ ದೇವ್ದವಾರ ನೋಡ್ತೀರಾ ನೀವು
ಅಷ್ಟೊಂದು ನೋಡಲ್ಲ ಯಾವಾಗೋ ಒಂದ್ಸಲ ನೋಡ್ತೀನಿ ನಂಗ ಇಷ್ಟ ನೋಡಕ ಇಷ್ಟ ಅಂದ್ರೆ ನಾ ಚಿಕ್ಕಳ್ಳೂರು ಬೇಕಾದ್ರೆ ನಾ ಒಂದ್ ಊರ್ಕ್ ಹೋಗಿದ್ವಿ ನಮ ಚಿಕ್ಕಮ್ಮ ಅವ್ರ ಊರ್ಗೆ
ಹಾ
ಅಲ್ಲಿ ಇಟ್ಟಿದ್ರು ನಮ್ ಹ್ಮ್ ನಮ್ಮ ಮಾವರೆಲ್ಲ ಇಟ್ಟಿದ್ರು ಚಲನಚಿತ್ರ ಅದ್ರಲ್ಲಿ ನಂಗೆ ಆಸ್ತಿ ಅಷ್ಟೆ ನೋಡ್ಬೇಕಂತ ಬಟ್ ಭಯ ಆಗುತ್ತೆ
ನಾನ್ ನೋಡ್ತೀನಿ ಆದ್ರೆ ರಾತ್ರಿ ಇದ್ರಲ್ಲಿ ಎದ್ದು ಮಧ್ಯರಾತ್ರಿಲ್ಲಿ ಆ ಹೋಗಿ ಬೆಂಕಿ ಬೆಂಕಿ ಹಚ್ಚದು ಆತರ ಎಲ್ಲ ಮಾಡ್ತಾ ಇರ್ತೀನಿ
ಹ್ಮ್ ಹ್ಮ್
ಹ್ಮ್ ಗೋಡೆ ಎರೋದು
ನೀವೆಲ್ಲ ಗೋಡೆ ಎರ್ತೀರಿ
ಅಯ್ಯೋ ಕವಸನಲ್ಲಿ ಏನ್ ಮಾಡ್ತ ನನ್ಗೆ ಗೊತ್ತಿರಲ್ಲ
ಕನಸುನಲ್ಲಿ ಗೋಡೆ ಎರ್ತೀರಾ ಅಯೋ ದೇವ್ರ ಹ
ಹಾ ಮಧ್ಯರಾತ್ಲಿ ಅಂದ್ರೆ ಆ ನಾನು ತನ್ನಾಗಿ ತಾನ ಎದ್ದು ಹ ನಾನ್ ನನಗೆ ಗೊತ್ತಿರಲ್ಲ ನಾನ್ ಏನ್ ಮಾಡಿದೀನಿ ಅಂತಾ ಮುಂಜಾನೆ ಹೇಳ್ತಾರೆ ಮನೇೆಯಲ್ಲಿ ಏನಪ್ಪಾ ರಾತ್ರಿಲ್ಲಿ ನಿದ್ದೆಗನೆಯಲ್ಲಿ ಓಡಾಡ್ತಯಾ
ನಿನ್ ಓಡಾಡುತ್ತಾ ನಿದ್ದೇಗನಲ್ಲಿ
ಹೌದು
ಯಪ್ಪಾ ಭಯ ಆಗುತ್ತೆ ಹಂಗಾರೆ
ಹಾ ಅದೇ ಹಂಗೆ
ಈ ಅಭ್ಯಾಸ ಕೂಡ ಐಯ್ತಾ ನಿಂಗೆ
ಅಂದ್ರೆ ಹಂಗೆ ಅಭ್ಯಾಸ ಐತೆ ಆವಾಗಿಂದ
ನಿಜವಾಗ್ಲೂ
ನಿಜಾ
ಅಂದ್ರೆ ಡೈಲಿ ಅಷ್ಟೇನಾ
ಡೈಲಿ ಹಂಗಲ್ಲಾ
ಹ ಹ್ಮ್ಮ್
ಹ್ಮ್ ನಾ ಎಲ್ಲೂ ಹೊಸತಾಗಿ
ನೀವು ನಿದ್ದೆಗಣ್ಣಲ್ಲಿ ಎಲ್ಲಾ
ಹಾ ಮಾತಾಡ್ತೀನಿ
ಹ್ಮ ಮುಗೀತು ನಿಮ್ದು ಪಕ್ಕದಲ್ಲಿ ಮಲ್ಕೊಂಡ್ರೆ ಅವ್ರ ಸತ್ರು
ಭಯ ಪಟ್ಕೊಂಡೆ ಸತ್ತೋಗ್ಬಿಡ್ತಾರೆ
ಹಾಗೇನ್ ಇಲ್ಲ ಅವ್ರರಿಗು ಮೊದ್ಲೇ ಹೇಳ್ಬಿಡ್ತೀನಿ
ಹ
ಈ ತರ ನನಗೆ ಅಭ್ಯಾಸ ಇದೆ ಅಂತಾ
ಅಭ್ಯಾಸ ಅಂದ್ರೆ ನೋಡಿ ಇವಾಗ ಹೊಸ ಜಾಗಕ್ಕೆ ಹೋಗಿತರಲ್ವಾ ಹೋಗಿ ಬಂದಿರ್ತಿವಿ ಮನೇಲಿ ಮಲಗಿರ್ತಿವಿ ಅವಾಗ ಏನು ಹ್ಮ ಮುಂಜಾನೆಯಿಂದ ಏನ್ ಮಾತಾಡಿರ್ತೋ ಅವೆಲ್ಲಾ ಬ ಮಾತಾಡ್ತಾ ಇರ್ತೀನ ಅಂತ ನನಗ್ ಗೊತ್ತಿಲ್ಲ ಮನೇಲಿ ಹೇಳ್ತಾ ಇರ್ತಾರ ನಮ್ಮಮ್ಮ
ಒಯ್ಯೋ ದೇಮ್ರೆ
ಹ ಅದಿಕ್ಕೆ ನಮ್ಮ್ ತಂದೆಯವ್ರನ್ ಬಗಲಾಗೆ ಮಾಲ್ಕೋಳದೆಲ್ಲಾ ಇವನ್ ಜಾಸ್ತಿ ಹ ಒದ್ದಾಡ್ತಾನ ಹಂಗ ಹಿಂಗಂತೇಳಿ
ಓ ಹೋ ಹೋ ಹಗೆ ಹ ಇವೆಲ್ಲ ವಿಷಯ ನನಗ್ ಗೊತ್ತೇ ಇಲ್ಲ ಎಷ್ಟ್ ಮುಚ್ಚಿಟ್ಟಿದಯ ನೀನು
ಹ
ರೇ ಇಂತ ನ ತಟಗ ಎಲ್ಲಾ ನಿಂದು
ಹೇ ಮತ್ತೆ ಹ ಏನಪ್ಪಾ ನನಗೂ ಗೊತ್ತಿರಲ್ಲ ಅವರೇ ಹ
ದು ಅಂತ ಹೇಳ್ತಿಲ್ಲ ಬಟ್ ಅಂದ್ರೆ
ಹಾ
ಒ ಅಷ್ಟೇ
ಹ
ಆಶ್ಚರ್ಯ ಆಗ್ಬೇಕು
ಹೋ
ಹ್ಮ್
ಆಚರಿಕವಾದ ಸತ್ಯವನ್ನು ಹೇಳಿದರೆ ಎಲ್ಲರೂ ಹಾಗೆ ಆಗೋದು
ಹಗೆ ಆಗುತ್ತೆ ಎಲ್ಲ ಹೊರಗೆ ಬಿದ್ರೆ ಎಷ್ಟು ಮುಚ್ಚಿಟ್ಟ ಬಿಟ್ಟಿದಯಾ ಇನ್ನೂ
ಅ ಹ ಹಾ ಹಾ
ನಾಲ್ಕ್ ವರ್ಷ ಆಯ್ತು ನೀನು ನನಗೆ ಪರಿಚ ಆಾಗಿ ಸರಿ
ಮನೇಲಿ ಕಾಯ್ತಾ ಇದ್ದಾರೆ
ಹ